ಹಲೋ ಹಾ ಆರಾಮಿದೀವಿ
ಹಾ ನಾವು ಆರಾಮಿದ್ದೀವಿ ಏನ್ ಮಾಡ್ತಿದ್ದೀರಾ ಏನಿಲ್ಲ ಇವಾಗ ಊಟ ಮಾಡ್ದ ಊಟ ಮಾಡ್ಬಿಟ್ಟು ಹೊರಗಡೆ ಬಂದೆ ನಮ್ಮನೆ ಎಲ್ಲಾ ರೊಟ್ಟಿ
ರೊಟ್ಟಿ
ನೀವು
ನಾವು ಚಪಾತಿ ಮಾಡಿದ್ವಿ ರೊಟ್ಟಿ ಜಾಸ್ತಿ ಮಾಡ್ತೀರಾ ನಿಮ್ ಸೈಡು ಹೌದಾ ಹೌದೇ ಕರ್ನಾಟಕ ಸೈಡ್ ಬರ್ ಯಾವ ಯಾವ ಸೈಡ್ ಬರುತ್ತೆ ನಿಮ್ದು
ನಮ್ದು ಬೆಳಗಾವಿ ಉತ್ತರ ಕರ್ನಾಟಕ ಅಲ್ಲಿ ಎಲ್ಲ ನಮ ಸೈಡ್ ನಮ ಸೈಡು ಜೋಳದ್ರ ಬದನಕಾಯಿ ಶೆಂಗಾ ಸೆತ್ತೆ ಆಮೇಲೆ ಊಟಕ್ಕ ಇಲ್ಲ ಅಂದ್ರನು ಒಂದ್ ನಾಲ್ಕ್ ತರ ಪಲ್ಲ ಬಕ್ಕೋ
ಹಾ ಹಾ
ಪಲ್ಯ ಮತ್ತೆ ಚಟ್ನಿ ಮತ್ತು ಈರುಳ್ಳಿ
ಹಾ
ಇ್ರನೆ ನಮ್ ಸೈಡ್ ಊಟ ಇದೆಲ್ಲಾ ಇಲ್ಲ ಅಂತಂದ್ರೆ ಊಟಾನೇ ಮಾಡಂಗಿಲ್ಲ ಬೈತಾರೆ ತೈಗ್ಲೇ ಬು
ಡೈಲಿ ಅಂದ್ರೆ ನೈಟ್ ಟೈಮ್ ಅಲ್ಲಿ ಮಾಡ್ತೀರಾ ಬೆಳಿಗ್ಗೆ
ಬೆಳಿಗ್ಗೆನೂ ರೊಟ್ಟಿ ಮಧ್ಯಾಹ್ನಕ್ಕೂ ರೊಟ್ಟಿ ಇರುತ್ತೆ ಆಮೇಲೆ ಸಂಜೆನೂ ರೊಟ್ಟಿ ನೈಟ್ನ್ನು ರೊಟ್ಟಿ ಇರುತ್ತೆ ಮೂರ್ ಟೈಮು ರೊಟ್ಟಿ ಇರುತ್ತೆ
ಬೆಳಿಗ್ಗೆ ಮಧ್ಯಾಹ್ನ ನೈಟ್ ಮೂರ್ ಮೋರ್ ಟೈಮು ರೊಟ್ಟಿನೇ ರೈಸ್ ಜಾಸ್ತಿನಲ್ಲ
ಜಾಸ್ತಿ ತಿನ್ನಲ್ಲ ಅಂದ್ರೆ ನಮ್ ಸೈಡುಕ್ ಹೋಗ್ತಾರಲ್ಲ ಒಲ್ಲ್ ಕೆಲ್ಸ ಮಾಡ್ತಾರ ಅದಕ್ಕ ಆಗತ್ತಂದ
ಬೇಕಾಗುತ್ತಲ್ಲ ಎಷ್ಟಂತ ಮಾಡ್ತೀರಾ
ನಮ್ಮ್ ಮನೇಲಿ ಇವಾಗ ಸ್ಟಾರ್ಟಿಂಗ್ ಅಲ್ಲ್ರ ಮಾಡ ಕಷ್ಟ ಆಗುತ್ತೆ ಇವಾಗ ರೂಢಿ ಇರುತ್ತಲ್ಲ ಇಲ್ಲಿ ಇದನ್ ಮಾಡ್ತಾರಲ್ಲ ಅವ್ರಿಗೆ ಇದಾಗುತ್ತೆ ಹಂಗೆ ಡೈಲಿ ಮಾಡ್ಕೊಂಡು ಹೋಗ್ತಾರೆ ಡೈಲಿ ಇಲ್ಲ ಅಂತಂದ್ರರು ಒಂದ್ ಐವತ್ತು ರೊಟಿ ಆದ್ ಬೇಕು
ಓಹೋ ಇಐವತ್ತು ಡೈಲಿ ಹ ನಿಮಗೂ ಬರುತ್ತಾ ಮಾಡದ
ಹಾ ನಾನು ಮಾಡುತೀನಿ ಇವಾಗ ಬಿಸಿ ಬಿಸಿ ರೊಟ್ಟಿ ಮಾಡಿದ್ರೆ ಒಂದ ಐದು ಅಥವಾ ಆರು ತಿಂತಾರೆ ಜಾಸ್ತಿ ತಿಂತಾರೆ ಅದು ತಿನ್ನೋವರ್ಗೂ ಇದೇ ಇರಲ್ಲ ಅಷ್ಟ ಇವಾಗ ಏನಾದ್ರು ಮಾಡಿಲ್ಲ ಅಂತಂದ್ರೆ ಫುಲ್ ಜಗಳ ಮಾಡ್ತಾರೆ ಜಗಳ ಮಾಡಿ ಆಮೇಲೆ ಒಬ್ರಗೊಬ್ರಗೂ ಆಗೋದೇ ಇಲ್ಲ ಆತರ ಇರ್ತಾರೆ
ಓಕೆ ನಾವು ಮಾಡ್ತೀವಿ ಆದ್ರೆ ಜಾಸ್ತಿ ಮಾಡಲ್ಲ ವಾರದಲ್ಲಿ ತ್ರೀ ಟೈಮ್ಸ್ ಹಂಗ ಮಾಡ್ತೀವಿ ಹಾ ಅದು ನೈಟ್ ಟೈಮ್ ಅಲ್ಲೇ ಮಾಡೋದು ಬೆಳಿಗ್ಗೆ ಮಧ್ಯಾಹ್ನ ಆತರಮಾಡಲ್ಲ
ಹೇ ಮತ್ ಊಟಕ್ಕೆ ಏನ್ ಮಾಡ್ತೀರಾ
ಅದಕ್ಕ ರೊಟ್ಟಿಗೆ ಚಿ ಕ್ಕನು ಮಟನ್ ಇಲ್ಲ ಸೊಪ್ಪಿನ ಸಾರು ಇಲ್ಲ ಚಟ್ನಿ ಹಾ
ಹ್ಮ್ ಅದ ರೊಟ್ಟಿ ಜೊತೆ ಚೆನ್ನಾಗಿರುತ್ತಾ ನೀವ ಅಕ್ಕಿ ರೊಟ್ಟಿ ಮಾಡ್ತೀರಾ ಇಲ್ಲ ಜೋಲಾದ್ ರೊಟ್ಟಿ ಮಾಡ್ತೀರಾ
ಜೋಳದ ರೊಟ್ಟಿನೆ ಅಕ್ಕಿ ರೊಟ್ಟಿ ಇಲ್ಲ ನೀವು
ಜೋಳದ ರಟ್ಟಿ ಮಾಡ್
ಹ್ಮ್ ಅವೇ ಚೆನ್ನಾಗಿರುತ್ತೆ
ನಮ್ ಕಡೆ ಜೋಳನೇ ಅದು ಇದು ಅದ ಅಕ್ಕಿದು ಎಲ್ಲ ಮಿಕ್ಸ್ ಮಾಡಲ್ಲ
ಹ್ಮ್ ಅದೇ ನಾವೂನು ಅಷ್ಟೇ ಜೋಳದ ರೊಟ್ಟಿ ಜೋಳದ ಮುದ್ದೆನೆ
ಮತ್ತೆ ರೈಸ್ ತಿಂತೀರಾ ನೀವು
ಹಾ ರೈಸು ಮಾಡ್ತೀವಿ ಮಧ್ಯಾಹ್ನ ಟೈಮ್ ಅಲ್ಲಿ ರೈಸ್ ಮಾಡ್ತೀವಿ ನೈಟ್ ಅಲ್ಲಿ ರೊಟ್ಟಿ ಇಲ್ಲ ಚಪಾತಿ ಮಾಡ್ತವಿ ಬೆಳಿಗ್ಗೆ ಟಿಫಿನ್ ಇರುತ್ತೆನಾ ದೋಸೆ ಇಡ್ಲಿ ಆತರ ಆತರ ಹ್ಮ್ ನೀವು ಆತರ ದೋಸೆ ಇಡ್ಲ ಆತರ ಏನ್ ಮಾಡಲ್ವ
ನಾವ್ ದೋಸೆ ಇಡ್ಲಿ ಅಂದ್ರೆ ಯಾವಾಗ್ಲಾದ್ರರು ಮಾಡಾರ್ತೀವಿ ಡೈಲಿ ಏನ್ ಮಾಡಲ್ಲ
ರೊಟ್ಟಿ ತಿಂದ್ರೇನೆ ಹೆಲ್ತ್ ಬಿಡು ಆದ್ರೂನು
ಹ್ಮ್ ರೊಟ್ಟಿನೇ ಬೇಕು ಅದ್ರಲ್ಲೂಟ್ಟಿ ರೊಟ್ಟಿ ಅಂದ್ರೆ ಬಿಡಕ್ಕೆ ಆಗಲ್ಲ
ಹಾ ಹಾ ಟೀ ರೊಟ್ಟಿ ತಿಂತೀರಾ
ರೊಟ್ಟಿ ತಿದ್ಮೇಲೆ ಟೀ ಕುಡಿತೀವಿ
ಹಾ ಹ ನಾನ್ ಏನೋ ಮಿಕ್ಸ್ ಮಾಡಿ ತಿಂತಾರೇ ಅಂತ
ಮಿಕ್ಸ್ ಮಾಡಿ ಎಂಗ್ ತಿನ್ನಕ್ ಬರುತ್ತೆ
ಏನೋ ನಿಮ್ ಸೈಟ್ ತಿಂತಾರೇನೋ ಅನ್ಕೊಂಡೆ
ಅದೂಟೀ ಇರುತ್ತಲ್ಲ ಟೀದಲ್ಲಿ ಇರು ರೊಟ್ಟಿ ಹಂಗೆ ಅದು ರೋಲ್ ತರ ಮಾಡಿ ಹಂಗೆ ಚಪಾತಿ ಚಪಾತಿ ಮಾಡಿರ್ತಿವಲ್ಲ ಚಪಾತಿ ತಿಂತೀವಿ ಇನ್ನು ಒಂದ್ ಗೊತ್ತಾ ರೊಟ್ಟಿಗೆ ಬೆನ್ನಿ ಬೆನ್ನೆ ಬರುತ್ತಲ್ಲ ಬೆ ಬೆಣ್ಣೆ ಗೊತ್ತಾ ಕೇಳ ನಮ್ ಸೈನ್ ಮಾಡುವಂತ ಸ್ಪೆಷಲ್
ಹ್ಮ್
ರೊಟ್ಟಿಗೆ ಬೆನ್ನೆ ಹಚ್ತೀವಿ ಇಲ್ಲಾಂದ್ರೆ ತುಪ್ಪ ಬೆನ್ನೆ ಹಚ್ಚುವ ತುಪ್ಪ ಹಚ್ಚಿ ಖಾರ ಇ ಪುಡಿ ಖಾರ ಬರುತ್ತಲ್ಲ ಮಸಾಲಾ ಖಾರ ಮತ್ತೆ ಸ್ವಲ್ಪ ಉಪ್ಪು ಆಮೇಲೆ ಬೇಳ್ಳುಳ್ಳಿ ಗೊತ್ತಾ
ಹಾ ಗೊತ್ತ
ಹಾ ಬೇಳ್ಳುಳ್ಳಿ ಅದು ಇದು ಎಲ್ಲ ಮಿಕ್ಸ್ ಮಾಡ್ಕೊಂಡು ಇದು ಖಾರ ನಮ್ಮ ಸೈಡ್ ಕಾರುಕಲ್ಲ ಅಂತಾರ ಅದಕ್ಕೆ ಅದೆಲ್ಲ ಪುಡಿ ಮಾಡ್ಕೊಂಡು ಕುಟ್ಟುತೀವಿ
ಹಾ
ಕುಟ್ಟಿದ್ ಕುಡ್ಲೆ ಅದೆಲ್ಲ ಪುಡಿ ಪುಡಿ ಆಗಿ ಪುಡಿ ಆದ್ಮೇಲೆ ಅದು ಉಂಡೆ ತರ ಮಾಡ್ತೀವಿ ಉಂಡೆ ತರ ಮಾಡಿದ್ದನ್್ರ ಚೆನ್ನಾಗಿರುತ ಗೊತ್ತಾ ಆ ಟೇಸ್ಟಿ ಈ ಕಡೆ ಎಲ್ಲ ಹಾ ರೊಟ್ಟಿನೇ
ಹಕೆ ಅನ್ನದಲ್ಲಿ ರೈಸು ಚೆನ್ನಾಗಿರಲ್ಲ
ಪ್ರೈಸ ಚೆನ್ನಾಗಿರುತ್ತೆ ಆದ್ರೆ ನಾವು ಸ್ವಲ್ಪನೆೇ ತಿನ್ ಜಾಸ್ತಿ ತಿನ್ನಲ್ಲ ನಾವು ನಮ್ಗ ಮುಂಚೆಯಿಂದಾನ ಜಾಸ್ತಿ ತಿಂದ್ ುಡಿಯರಲ್ಲ ತಿಂತೀವಿ ಅದ್ರಷ್ಟು ಎಲ್ಲ ಮಾಡಿರ್ತಿೀವಲ್ಲಾ ಅದನ್ನ ಅಷ್ಟೇ ತಿಂತೀವಿ ವೈಟ್ ಆಸ್ತತಿನಲ್ಲ
ಹಾ ಹಾ
ನೀಮ್ ರೈಸ್ ಜಾಸ್ತಿತರ ಅನ್ಸತ್ತಲ್ಲ
ವಯಸ್ ತಿಂತೀವಿ ನಾ ಬೆಳಿಗ್ಗೆ ಒಂದ್ಸ ಟಿಫನ್ ಮಾಡಿಲ್ಲ ಅಂದ್ರೆ ರೈಸ್ ಮಾಡ್ಬಿಡ್ತೀವಿ ಡೈರೆಕ್ ಆಗ ಮಧ್ಯಾಹ್ನವಗೂ ನೈಟಲ್ಲ ಅಂದ್ರೆ ರೈಸ್ ಸ್ವಲ್ಪ ಕಮ್ಮಿತ ನೋಡ ಅಷ್ಟೆ
ಎಲ್ಲಾ ನಿಮ್ಗೆ ಹೊಟ್ಟೆ ತುಂಬತ್ತ ಅದು ರೈಸ್ ಎಲ್ಲ
ಹಾ
ರೈಸ್ ಅಷ್ಟೇ ತಿಿಂದ ಹೊಟ್ಟೆ ತುಂಬುತ್ತಾ
ರೈಸ್ಗೆ ಕರಿವಿ
ಅಂದ್ರೆ ಚಪಾತಿ ರೊಟ್ಟಿ ಈ ತರ ಎಲ್ಲ
ಇನ್ನ ತಿಂದ್ರೆ ರೊಟ್ಟಿ ಮಾತ್ರ ತಿನ್ಬೇಕು ಇಲ್ಲ ರೈಸ್ ಮಾತ್ರ ತಿನ್ಬೇಕು ಎರಡು ತಿಂದ್ರೆ ಮತ್ತ್ರ ಚೆನ್ನಾಗಿರಲ್ಲ ಅಂತ ನಾವವು ಇನ್ನು ತಿಂದ್ರೆ ಮಾಡಿದ್ರೆ ರೊಟ್ಟ ರೊಟ್ಟಿ ಮಾತ್ರ ಮಾಡ್ತೀವಿ ಇಲ್ಲಾಂದ್ರೆ ರೈಸ್ ಮಾತ್ರ ಮಾಡ್ತೀವಿ ಆತರ
ಹಂದ
ಹಾ ಎರಡರಲ್ಲಿ ಒಂದ್ ಮಾಡ್ಕೊತಿರೋದು
ಹ್ಮ ಮತ್ತೆ ಬೆಳ ಉ ಹಲಕ್ಕಿ ಅದು ಈ ತರ ಏನ್ ಮಾಡಲ್ಲ ಹ
ಯಾವ್ದ
ಉಕ್ಕಿಟ್ಟು ಅವಲಕ್ಕಿ ಈ ತರ ಏನ್ ಮಾಡಲ್ಲ
ಹಾ ಮಾಡ್ತೀವಿ ಉಪ್ಪಿಟ್ಟು ಅವಲಕ್ಕಿ ಒಗ್ಗಾಣಿ ನೀ ಒಗ್ಗಾಣೆ ಗೊತ್ತಾ ನಿಮಗೆ
ಹಾ ಒಗ್ಗರ್ ಒಗ್ಗರ್ಮಿ ಅದಲ್ಲ ಮಂಡಕ್ಕಿ ಒಗರ್ಿ ಗೊತ್ತು ನಮ್ಮ್ ಕಡೆ ಅದು ಸ್ಪೆಷಲ್ಲ ಮಣ್ಣ ನೀವು ಮಣ್ಣೂ ಎಂತೀವಿ ನಾವು ಚುರ್ಮರ ಎಂತೀವಿ
ಹಾ
ಅದು ಚೆನ್ನಾಗಿರುತ್ತೆ ನಮ್ ಸಂಜೆ ಟೈಮ್ ತಿಂತೀವಿ ನೀವು ನೈಟ್ ಟೈಮ್ ತಿಂದಿರ ಅನ್ಸತ್ತಲ್ಲ ಅದು ಹ
ನಾವಿಲ್ಲಾ ಬೆಳಿಗ್ ಟಿಫನ್ ಆಗಿ ಮಾಡ್ತವಿ ಅದಕ್ಕೆ ಬಜ್ಜಿ ಮಾಡ್ತವಿ ಬಜ್ಜಿ ಒಗ್ಗರಣ ಮಾಡ್ತಿರ್ತೀವಿ ಇಲ್ಲ ಅಂದ್ರೆ ಅ ನಾವು ಶಿವರಾತ್ ಮಾತ್ರ ಅದು ನೈಟ್
ಶಿವರಾತ್ರಿ ನೈಟ್ ಟೈಮ್ ತಿನ್ತೀರಾ ಅಂದ್ರೆ ಶಿವರಾತ್ರಿ ಹ
ಹಾರೋ
ಶಿವರಾತ್ರಿಗ್ ನೈಟ್ ಉಪೋಸತರಲ್ಲ
ಶಿವರಾತ್ರಿ ನೈಟ್ ಉಪಾಸ ಇರುತ್ತೆ ಅವ ಅದ ಯಕಿನ ಮುಂಚೆ ಇದು ಮಾಡ್ಕೊಂಡ್ ತಿಂತಾರಲ್ಲ ಶಿವರಾತ್ರಿ ಆದ್ಮೇಲೆ ಉಪಾಸಿದ್ದ ಆದ್ಮೇರ
ಹ ಒಪ್ಪ ನನ್ನೆ ಉಪವಾಸ ಆದಾದ್ಮೇಲೆಿಂದ್ರೆ ಬೆಳಿಗ್ಗೆ ಊಟ ಮಾಡ್ತೀವಿ
ಅವಾಗೆ ಒಗ್ಗಾಣಿ ಒಡೆ ಮಾಡ್ತಿ
ಈಕಡೆ ಕೊಡಾ ಒಗ್ಗರೆ ಮಾಡ್ಕೊಂತಿತಿರಾ.
ಹಾ.
ಫುಲ್ ಡೇ ಎಲ್ಲ ಉಪಸ ಇರ್ತಿ ಅವತ್ ಖಾರ್ ಅದು ಏನು ಮುಟ್ಟಲ್ಲ ಆಮೇಲೆ. ಬೆಳಗ್ಗೆ ಎದ್ ತಕ್ಷಣ. ಪ್ಪಲಗ ಹೋಗ್ ಬರ್ತೀವ ಪ್ಪಲಗ್ ಹೋಗಬಂದು ಕಸದ ಮಾಡ್ರಿ. ತರಾ ಟೆಂಪಲ್ ಲಲ್ಲಿ.
ಹಾ.
ಟೆಂಪಲ್ ಅಲ್ಲಿ ಅನ್ನ ಸಾಂಬಾರು ಸ್ವೀಟು ಮಾಡಿರ್ತಾರಾ ಮಧ್ಯಾಹ್ನಕ್ಕೆ. ಅಲ್ಲೇ ಪೂಜಾ ಎಲ್ಲಾ ಮುಗಿಸಕೊಂಡು. ಅವತ್ ಶಿವರಾತ್ರಿ ನೆಕ್ಸ್ಟ್ ಟೈಮ್ ಮನೇಲೆ. ಮಾಡಲ್ಲ ಟೆಂಪಲ್ ಹೋಗ್ತೀವಲ್ಲಾ ಟೆಂಪಲ್ ಅಲ್ಲೇ ಮಾಡಿರ್ತಾರೆ. ಅಲ್ಲೇ ಊಟ ಅದು ಮಾಡ್ಕೊಂಡ್ ಬರ್ತಿವಿ. ಅಂದ್ರೆ ನಮ್ಮ ಮನೇಲಿ ಒಬ್ರಂತಲ್ಲ ಎಲ್ರೂ ಉಪವಾಸ ಮಾಡ್ತೀವಾ.
ಹಾ.
ಕೋಸ್ಕರ ಏನು ಮಾಡಲ್ಲ ಬೆಳಿಗ್ಗೆ ನೈಟ್ ಮಾಡ್ತೀವಿ ನಾವ್ ಮನೇಲಿ. ಸ್ವೀಟು ಮತ್ತೆ.
ತ್ರೆ.
ನಮ್ ಕಡೆ ಹುಗ್ಗಿ ಅದು ಗೋಧಿ ಹುಗ್ಗಿ ಅಂತ ಬರುತ್ತೆ ಅಂದ್ರೆ.
ಹಾ ಹಾ ಗೋದಿ ಹುಗ್ಗಿ ಹೌದು ಚೆನ್ನಾಗಿರುತ್ತೆ ನಾವು ಮಾಡತಿ.
ಹಾ ಚೆನ್ನಾಗಿರುತ್ತೆ. ಅದ್ರಲ್ಲಿ ಹಾಲು ತುಪ್ಪ ಮತ್ತೆ ಹಾಕೊಂತಿಂದ್ರೆ ಚೆನ್ನಾಗಿರುತ್ತೆ. ನಮ್ ಕಡೆ ಸ್ವೀಟ್ಕಿಂತ ಎಲ್ಲ ಖಾರ ಖಾರ ಜಾಸ್ತಿ.
ಹಾ.
ನೀವು ನೀವೇನ್ ಮಾಡ್ತೀರಾ ಶಿವರಾತ್ರಿ ಗೆ.
ಶಿವರಾತ್ರಿಗಿದೆ ನಾವಿನ್ನ. ವಗ್ಗರಣಿ ವಡೆ ಇದೆ ಸ್ಪೆಷಲು ನಂದ್ರಲ್ಲಿ.
ಒಗ್ಗರನಿದು ಮಾಡ್ತೀರಾ.
ಹಾ.
ಮತ್ತೆ. ಒಗ್ಗರಣೆ ಮತ್ತೇಏನ್ ಮಾಡಲ್ಲ.
ವಡೆ ಮಾಡ್ತೀವ ವಡೆ.
ನಾವ್ ಒಡೆೆ ಅಮವಾಸ್ಯೆಗೆಲ್ಲ ಮಾಡ್ತೀವಿ. ನಾವು ಒಡೆ ಅಮವಾಸ್ಯೆಗೆಲ್ಲ ಮಾಡ್ತೀವಿ.
ಹಾ ಆದ್. ಅದೇ ಮಾಡ್ತಾರೆ ನಮ್ಮರರು ಆದ್ರೂನು ಅವತ್ತಿನ ದಿನ ಅದು ಸ್ಪೆಷಲ್ ಅಂತ ಒಗ್ಗರಣಿ ವಡೆ ನೈಟ್. ತಲ್ಲಿ ಮಾಡ್ಕೊಂಡು ಊರಾಗ ಎಲ್ಲರೂ ಅದನ್ನೇ ಮಾಡಿರ್ತಾರ ಅವತ್ತಿನ ದಿನ.
ಏನ್ ಉದ್ದಿನ್ ವಡೆ ಮಾಡ್ತೀರಾ ನಾರ್ಮಲ್ ವಡಾ ಮಾಡ್ತೀರಾ.
ಎಲ್ಲಾ ಯಾವಾದ್ರು ಮಾಡ್ಕೊತಾರೆ ಉದ್ದಿಂದು ಮತ್ತೆ ಉಳಾ. ಗಡ್ಡೆದು ಒಡೆ ಹಾಕ್ ಮಾಡ್ತಾರಲ್ಲ ಅದು ಮೆಣಸನ್ಕಾಯಿದು.
ಒಟ್ನಲ್ಲಿ ಇದ ಇರ್ಬೇಕು ಕರ್ದಿರೋದ ಇರ್ಬೇಕು. ಹ್ಮ ಹ್ಮ.
ಎಲ್ಲಾ ಸೇರಿ.
ಎಲ್ಲಾ ಮಾಡ್ಕೊಂಡತಿಂತೀರಾ.
ಮತ್ತೆ ಇನ್ನೇನು.
ನಿಮ್ಮು ಏನ್ ಮಾಡ್ತಿದ್ದೀರಾ.
ಏನಿಲ್ಲಾ ಇವಾಗ ಊಟಾ ತಿಂದು ವಾಕ.
ವಾಕಿಂಗ್ ಮಾಡ್ತಿದ್ದೀರಾ. ಮಳೆ ಮಳೆದು ಇದೆಯಾ ಅಲ್ಲಿ.
ಹಾ ಇದದೆ ಮಳೆ
ಹ್ಮ್ ಇಲ್ಲೇನಿಲ್ಲ ಮಳೆ ಏನಿಲ್ಲ ಹಾ ಸರಿ ಬಾಯ್ ಹ